ಏನ್ ಮಾಡ್ತಿದ್ರಿ.
ಏನ ಇಲ್ಲ
ಎದ್ದು ಚಾನ ಮಾಡಿ ಟಿಫನ್ ಮಾಡಿ ಹೊರಗ್ ಬರಬೇಕತ್ತು ಕೆಲ್ಸ ಇತ್ತ ಬ್ಯಾಂಕ ಇಂದು.
ಇಲ್ಲ ಬ್ರೋ ಅದು ತಿಂಡಿ ಮಾಡಿದ್ರ ಬ್ರೋ.
ತಿಂಡಿ ಮಾಡಿದೆ ಬ್ರೋ ಇನ್ನ ಏನ್ ಮಾಡಿದ್ರು ಬ್ರೋ ಹಾಸ್ಟ್ಲಲ್ಲಿ
ಚಿತ್ರಾನ್ನ ಅದೇ ಬ್ರೋ ಮುಂದಿನ ವಾರ ರಜೆ ಇತ್ತಲ್ಲ ಊರಿಗೆ ಹೋಗೋಣ ಅಂತ ಹಬ್ಬಕ್ಕೆ. ಹ ಮುಂದಿನ ವಾರ ಇ ನಮ್ಮೂರಲ್ಲಿ ಹಬ್ಬ ಇದೆ. ಊರ್ ಜಾತ್ರೆ ಊರ್ ಜಾತ್ರೆ ಇದೆ ಅದಲ್ಲಿ ನಾವು
ಬರ್ತಿನ್ ಬ್ರೋ ಯಾವಾಗ ಬ್ರೋ ಇರೋದ್ ಡೇಟ
ಅದೇ ಮುಂದಿನ ವಾರ ಬ್ರೋ ಮುಂದಿನ ವಾರ ಹೋಗೋದೆ.
ಹ ಒಂಬತ್ ಹಾ ಫಸ್ಟ್ನ ದಿವಸ ಮುಂಚೆ ಏನ್ ಮಾಡ್ತ ಬ್ರೋ, ಫಸ್ಟ್ನ್ ದಿವಸ ಮುಂಚೆ
ಚಿಕನ್ನು ಮಟನ್ನು ಹಂಗಿರುತ್ತೆ ಫುಲ್ ಸ್ಪ ಫುಲ್ ದೊಡ್ಡ ಹಬ್ಬದ್ ನಮ್ಮ ಊರಲ್ಲಿ.
ಹ್ಮ್.
ಹಬಮ ಬರ್ತೀರಲ್ಲ.
ನೀ ನಾನ್ ಈ ಜೊತೆ ಬರ್ತೀನಿ ಮೊರಮಗೆ. ನೀವು ನಮ್ಮೂರಿಗೆ ಬರ್ರಿ ಬ್ರೋ. ಗಣೇಶ್ನ ಹಬ್ಬಕ ನೀವು ನಮ್ಮ್ ಊರಗ ಬರಿ.
ಯಾವಾಗ ಬ್ರೋ ಇರೋದು ಅದು.
ಗಣೇಶ್ನಪ್ಪ ಹದಿನಾಕನೇ ತಾರೀಕ್ ಬ್ರೋ ಸೇಪ್ಟಂಬರ್.
ಹಾ ಹೌದಾ ಫುಲ್ ಜೋರ ನಡೆಸ್ತೀರಾ. ಹ್ಮ್ ಸ್ವಲ್ಪ ಹೇಳಿ ಬ್ರೋ ಅದ್ರ ಬಗ್ಗೆ.
ತಂಬ ಬರಾಕ್ ಹೊತಿರಿ ತಪ್ಪಡಿಗಳ ತೊಂಡ ತಪ್ಪಡಿ ತಂದ್ ತಪ್ಪಡಿ ಬಡ್ಗ ಅಂತ ಗಣೇಶನ್ ತರದು ಆಮೇಲೆ ನಮ್ಮ ಹುಡುಗರು ಎಲ್ಲಾ ಎಂಜಾಯ್ ಮಾಡಿ ಎಲ್ಲ.
ಹ್ಮ್.
ಇಟ್ಟು ಗಣೇಶನ ಇರ್ತಿರಿ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಓಣಗಲ್ಲ ಎಲ್ಲರನ್ನ ಕರದು ಪೂಜೆ ಮಾಡಿ ಕೈಗೆ ದಾರಗಟ್ಟಿ ಹೂಣಾರ ಹಾಕಿ.
ಎಷ್ಟ ದಿವಸ ಇಡ್ತೀರ ಅಲ್ಲ ಗಣೇಶನ ಹಬ್ಬ ಎಷ್ಟ್ ದಿಸಾ ಇಡ್ತೀರಾ ಒಂಬತ್ ದಿಸಾ ಫುಲ್ ಲಾಸ್ಟೆನ್ ದಿವಸ ಫುಲ್ ಗ್ರಾ ಅಂದ್ರೆ ಫುಲ್ ಇದ ಗ್ರ್ಯಾಂಡನೇ ಕಲ್ಸಾರ ಹಾ
ಮೂರನೇ ದಿವ್ಸ ನಮ ಬಲು ಓಣಾರ್ ಎತ್ತತಾರ ಗಣೇಶನ ಅಲ್ಲಿ ಹೋಮ್ಮ ಎಲ್ಲರು ಐದನೇ ದಿವ ಸ ಈ ಕಡೆ ರೈಟ್ ಸೈಡ್ ಓಣಗ ಎತ್ತತ್ತರ.
ಹಾ.
ಒಂಬತ್ತು ದಿವ್ಸ ಊಟ ಗೀಟ ಎಲ್ಲ. ಹ್ಮ, ಹ್ಮ ನಮ್ಮೂರಲ್ಲಿ ಹಿಂಗೆ ಮಾಡೋದು ಫುಲ್. ಸರಿ. ಗ್ರ್ಯಾಂಡ್ ಆಗಿ.
ನಿಮ್ ಊರು ಬೇರೆ ನಮ್ ಊರು ಬ್ಯಾರೆ ಮಾರಾಯ.
ಆಪ್ ಹಾ.
ನಿಮ್ಮೂರ್ ಬೇರೆ ನಮ್ಮೂರ್ ಬೇರೆ ನಮ್ಮೂಊರ್ಗ್ ಬಾ ಒಂದ್ಸತ್ತ ಹೇಳ್ತೇನಿ. ಹ್ಮ.
ಮತ್ತೆ ಬ್ರೋ ಇದು ಮುಂದಿನ ವಾರ ಹೋಗೋದಾ.
ಹೌದು. ಬ್ಯಾಗ್ ಪ್ಯಾಕ್ ಮಾಡಿ ಯಾವಾಗ ಪ್ಯಾಕ್ ಮಾಡಬೇಕ್ ಅಂತೇಳ ಪ್ಯಾಕ್ ಮಾಡಿ, ರೆಡಿ ಮಾಡಿ, ಹ್ಮ್. ..
ಫುಲ್ಲು ..
ಹ ..
ಮತ್ತೆ, ಬ್ರೋ. ...
ಏನಿಲ್ಲ, ಬಿಟ್. ...
ಹ, ಹ, ಬ್ರೋ, ನಾವು, ಸ್ಪೆಷಲ್ ಅಂತ ಏನಿಲ್ಲ ಚರ್ಚೆ. .... ಹರು ಅಲ್ಲಿ, ಸ್ವಲ್ಪ. ... ಅವ, ಅನ್ನದಾನ, ಮಾಡೋದು. .. ಹಂಗೆ, ಇರುತ್ತೆ, ಬ್ರೋ. ..
ಹ್ಮ್ .. ಅಲ್ಲ, ಬ್ರೋ, ಇದು ನಾಳೆ ಮೂವಿ ಐತೆ ಪೆದ್ದಿ ಮೂವಿ, ಹೋಗಮ್ಮ? ..
ಹ, ಹೋಗನಾ, ಬಿಡು. ..
ಪೆದ್ದಿ, ಪೆದ್ದಿ. .. ದೀಪಾವಳಿ, ದೀಪಾವಳಿ ಹೇಗೆ, ಮಾಡುತ್ತೀರಾ ದೀಪಾವಳಿ ಏನ್ ಇಲ್ಲ ಬ್ರೋ, ಸಂಜೆ ಆದ್ರ ಬಾಳ ಬಿಡದು, ಬಹುಮತ. ಹಚ್ಚೋದು ಅವೆಲ್ಲಾ ಮಾಮೂಲಿ. ...
ಹ, ಮತ್ತೆ ಇದು ದಸರಾ ಗೀಸರ, ಎಲ್ಲ ನಿಮ್ಮ, ಊರಲ್ಲಿ ಯಾವ್ದು ದೊಡ್ಡ ಹಬ್ಬ ಅಂದ್ರೆ ಯಾವ್ದು? ಯುಗಾದಿ, ಹಬ್ಬ. .. ಯುಗಾದಿ. ...
ಹ್ಮ್ ..
ಹಾ, ಮತ್ತೆ, ದಸರಾ, ಗೀಸರ, ಎಲ್ಲ ಮಾಡಲ್ಲ. ...
ದಸರಾ, ಮಾಡಲ್ಲ, ಜಾಸ್ತಿ ಯುಗಾದಿ ಅಂದ್ರೆ, ಹೊಸ ವರ್ಷ ಅಲ್ಲ ಅದಕ್ಕೆ! ಯುಗಾದಿ ಬೇಸ್ಮಾಡ್ತೀವಿ. ..
ಮತ್ತೆ. .. ಸ್ಪೆಷಲ್, ಅಂದ್ರೆ ಅದೇನಾ. ...
ಸ್ಪೆಕ್ಯುಲ್, ಅಂದ್ರೆ, ಅದೇ. ..
ಅರಲ್ಲಿ ಸ್ಟ್ರೆಸ್, ಮೊರಮ್ಮ, ಹಬ್ಬ, ನಾವು ಮಾಡ. ... ಮಾಡಲ್ಲ, ಅದನ್ನ. ...
ಏನ್, ಎಲ್ಲಾರು, ಮಾಡ್ತಾರೆ, ಬ್ರೋ. ... ಏನಿಲ್ಲ! ನೀವು ಮಾಡಲ್ಲ ಅಂತಲ್ಲ ಮಾಡ. .. ಮಾಡ್ಬೇಕು, ಬನ್ನಿ ನಮ್ಮ, ಊರಿಗೆ, ಬರ್ರಿ, ಜಲ್ದಿ ಏ ಇವತ್ತು, ನಾಳೆ, ಹ ನಾಳೆ ಆಯ್ತೇ, ಹೋಗೋಮ, ಬಾ. ..
ಹಾ, ನಾಳೆನಾ. ...
ಹ್ಮ, ಹೋಗಮುಭಾ. ..
ಹಾ, ಬ್ರೋ, ಬ, ಏನ್ ಅದ್ರಲ್ಲಿ ಸ್ಪೆಷಲ್ ಏನು? ..
ಮೋರಮರು, ತಪ್ಪಡಿ ಬತ್ಸಾರ ಡ್ಯಾನ್ಸ್ ಆಡ್ತಾರ ದೇವ್ರ ಮಯಾಗ ಬರುತ್ತಾನೆ, ಸಕ್ರಿ, ಅವು ಸಕ್ರಿ, ನಿನ್ ಎಷ್ಟು ತೂಕ ಇದವಿ, ಅಷ್ಟು ಸಕ್ರಿ ಕೊಟ್ರೆ ದೇವ್ರ. ..
ಹಾ ಅವರ
ಹ್ಮ್ ಗೊತ್ತಿಲ್ಲ ನೀನಗೆ.
ಇಲ್ಲ ಬ್ರೋ ಹಾ.
ಯಕ್ಷಗಾನ ಗೊತ್ತಿದೆ ಬ್ರೋ ನಮ್ ಸೈಡ್ ಏನಿಲ್ಲ ಅಷ್ಟೆ ಹ್ಮ್.
ಹ್ ನಮ್ಮ ಸೈಡೆಲ್ಲ ದೀಪಾವಳಿ ದಸರಾ ಅವೆಲ್ಲ ಜಾಸ್ತಿ ಫೇಮಸ್ಸು. ಮತ್ತೆ
ದೀಪಾವಳಿಗ ದೀಪಾವಳಿ ಆಗ್ಲ ಬ್ರೋ ದೀಪಾವಳಿಗೆ ನೀವು ಗಣೇಶನ ಹಬ್ಬಕ್ ಬಂಬ್ಬಿಟ್ರಿ ಫಸ್ಟು ಯಾಕ್ ಯಾಕಂದ್ರೆ ಅವಾಗ ಮೋರಮ್ಮು ಆಮೇಲೆ ದೀಪ ಗಣೇಶ್. ಬ್ಬ ಆಮೇಲೆ ದಸರಾ ದರಾ ಆದ್ಮೇಲೆ ದೀಪಾವಳಿ. ಅವಾಗ ಸೆಮ್ ಎಕ್ಸಾಮ್ ಇರ್ತಾವ್ ನಮಗೆ. ಅದಕ್ಕೆ ಹೋಗ
ಹಾ ಹಾ ಹಾ
ಮುಗುಸು ಬಿಸ ಸಣ್ಣ ಮಕ್ಕ ಎದ್ದಳು ಗಣೇಶನ ದರ್ಶನ ಮಾಡಿಕ ಅಕ್ಕಿ ಕಾಳು ಎಲ್ಲಾ ಹಾಕ್ತಾರ. ಬಗಳ ಮನದರೆ ಎಲ್ಲ ಊಟ ಗೀಟ ಎಲ್ಲ ಕೊಡ್ತಾರ ಊಟ ಮಾಡು ಮತ್ತೆ ಬ್ಯಾರೆಗಣಷ್ನ ಲ್ಲ ನೋಡಕ ಹೊಮ್ಮ ಒಂದೇ ರಂಗಲಲ್ ಗಣೇಶನ ಒಂದ ಊರಾಗ ಒಂದ್ ನೂರ್ ಇನ್ನೂರ್ ಗಣೇಶಗಳು ಇರ್ತಾವ ನಮ ಬಳ್ಳ್ಯಾರ ಆಬ್ಬಾ ಮಸ್ತ್ ಎಂಜಾಯ್ ಮಾಡ್ಬೋದು ಗೊತ್ತಾ ಬ್ರೋ ನಿಂಗ್ ಗೊತ್ತಿಲ್ಲ ಅದು.
ಎಲ್ಲ ನಮ್ಮೂರಲ್ಲಿ ಜಾಸ್ತಿ ಮಾಡಲ್ಲ ಅದಕ್ಕೆ.
ತಿಳ್ಕಾ ಯಾಕಂಗ ಮಾಡ್ತಿ ತಿಳ್ಕಂಬದ್ರೆ ಏನ್ ತಪ್ಪ?
ಹಾ
ಅಮ್ಮೂರು ಬಳ್ಳಾರಿ ಜಾತಿ
ಅದೇ ಹಬ್ಬ ಹೆಂಗೆ ಇರುತ್ತೆ ಬ್ರೋ ಅದು?
ಹಿಂಗೀರತ್ ಅಂದ್ರ ಬ್ರೋ ಹೆಂಗ್ ಮಾಮೂಲಿ ನಿಮ್ಮ್ ಊರ ಹೆಂಗ ನಡೆಸ್ತಾರ ನಮ್ ಊರಗ ಹಂಗೆ.
ಮೂರು ದಿವಸ.
ಹ್ಮ್ ನಮ್ಮ ಊರಾಗ ಒಂದ್ ಜಾತ್ರೆ ನಡೆಯಂಗಲ್ಲ ಎರಡ್ ಜಾತ್ರೆ ಅದು ಒಂದ ದೇವ್ರ ಹೆಸ ನಮ್ಮ್ ಊರಾಗ. ಆ ದೇವ್ರ ಹಂಗಂದ್ರೆ ಅದ ಅವರ್ ಗುಡಿ ಸುತ್ತ ತೀರ್ಗ್ಬೇಕ್. ಐದ ರೌಂಡ್ ಐದ್ ರೌಂಡ್ ಇಲ್ಲ ಒಂಬತ್ತು ರೌಂಡ್ ತಿರಗಿ ರ್ ದರ್ಶನ ಮಾಡ್ಕೊಂಡು ಅಲ್ಲಿ ಊಟ ಪ್ರಸಾದ ಕೊಡ್ತಾರ ಪ್ರಸಾದ ಮಾಡಿ ಅಲ್ಲೇ ದೇವ್ರತೆಗ ಕುಂದ್ರಬೇಕು. ರಾತ್ರಿ ಜಾಗರಣೆ ಮಾಡಬೇಕ. ಜಾಗರಣೆ ಮಾಡಿ ಏನ್ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಮತ್ತ ಹೊಳ್ಳಿ ಮನಗ ಮಕ್ಕೊಂಡ್ಬಿಡ್ಬೆಕ್. ಹಂಗೆ ಇದ್ದಿರಬೇಕು ಮರ್ದಿನ ಮಕೊಂಬಕ ಇಲ್ಲಿ ಅದು ಅವು ದೇವ್ರದ ಸ್ಪೆಷಲ್.
ಶಿವರಾತ್ರಿ ನಾವು ಬೆಳಿಗ್ಗೆ ಎಲ್ಲ ರಾತ್ರಿ ಎಲ್ಲಾ ಇದು ಜಾಗರಣೆ ಮಾಡಿ. ಹ. ಹ್ಮ ಫುಲ್ ಉಪವಾಸ ಇರಬೇಕು ರಾತ. ಎದ್ದು ಶಿವನ್ ಪೂಜೆ ಮಾಡಿ ಆಮೇಲೆ ಅಣ್ಣ ಹಂಪಲು ತಿಂದು. ಆಮೇಲೆ ಊಟ ಮಾಡಕ್ ಬ್ರೋ ನಾವು.
ಊಟ ಏನ್ ಮಾಡ್ತಾರ ಬ್ರೋ ಶಿವರಾತ್ರಿ ದಿವಸ.
ಇದು. ಅದೇ ಹೋಳಿಗೆ ಕಡುಬು ಹಾ ಹೆಂಗ ಬ್ರೋ ಹೇಳ ಬ್ರೋ. ಹಾ ಹಾ ಹ್ಮ್
ಇಗೊಳು ತಿಳ್ಕೊ. ಹಲೋ ಬ್ರೋ ಯಾವಾಗ ಬರ್ತೀರಾ ಮತ್ತೆ ಊರಿಗೆ. ಯಾವ ಅದೇ ಯಾವ ಡೇಟ್ ನನ್ ನಾಳೆ ಆಯ್ತುತಾ ಅದ ಮೂರೊಮ್ಮಗೆ. ಅವ್ರ ಮುಗಸೆ
ಹ
ಚಾನನ ಮಾಡ್ಕೊಂಡು ಬ್ಯಾಕ್ ಮಾಡು.
ಹ
ಮಾಡ ಸ ಊರಿಗ ಒಂಬರು
ಸೈನ್ ಮಾಡಿಸಿ ಜಲ್ದಿ ಬಿಡ್ಬೇಕು ಬ್ರೋ.
ಹ್ಮ್ ಹಂಗಗೆ ಬರ್ತ ಬಾಬರು ಯಾಗ ನಾಳೆ ಹಬ್ರು ನಾಳೆ ಬೆಳಿಗ್ಷ್ಟ
ಹ
ಬಬ
ಅಬ್ರೋ ಹ ಹಲೋ ಭಾಯ
ನಾ ಸ
ಏ ಸಿಗ್ಲಿ